ಹ ಚೋಳ್ತ ಅ ಪತ್ತಿ ನಮ್ಮ ಎಂತ
ಹೇರು
ಅವನ್ ಅಂಬವ ಸಾತ ಅವನ್ ಪಾಯದು ನ್ ಕತೆ ಅವನಗ
ಇ ಯಾನ್ ಮಾಡಿನ ನ ತಿವೋನ್ವಾ ನ ಈಗ ನಾವ್ ಯಾರ್ ನೀಗ್ ಬೆಳೆದಾಗ ಬೆಳಿತತಾರಲ್ಲ ಹಂಗೆ ಕೂಡ ಅವರು ಅವ್ನು ನಾವ್ ಅಂತೀವಲ್ಲ ಅವ್ಳೇ ಚೆನ್ನಾಗಿ ಬತ ನೋಡ ಹಾಗ ಆತ್ತು ನಮ್ಗ ನಾವ ಯಾರ ಇವ್ರು ಯಏನ್ ಮಾಡರೋ ಅಂತೀವಿ ಅವ್ರ ಚನ್ನಾಗ ಬೆಳಿಲ್ವ ಈಗ ಹಂಗಗೆ
ಹ್ಮ್ ಇನ್ನೆಲ್ಲ ಮತ್ತ ತಕ್ಕಪ ಎಲ್ಲ ಹೆಂಗ ಹೆಂಗ್ ಬೆರತಾರ ಮರಿಯ ನಾ ಏ ರೈಟ್ ಆಗಲ್ಲ ಸುಮ್ಮಿ ಅವರ ಪುಲ್ಲಾಗ ಹಕ್ತಾರ ಆಐ್ಿಕ ಅಂತಂದ್ರ ಸಾಕು ಸಾಕ ಜನ ಏ ರಐಟ್ ಆಗಲ್ಲಂತ ಬಿಡಿ ಬೇರೆ ಐತಿಕ ಸಾಕದು ಬಿಡದ
ನಾವು ಮಾತರೆ ಮಾಡಿದ್ದಿ ಅಂಗಗಳಿ ಅಂಗಗಳಿ ಮಾದ ಮಾಡಬಿಟ್ಟು ಕೇಳ್ದಿ್ ಮಾಡಿದಿ ಅಮ್ಮ್ಣಷ್ಣ ಕಸಿವಗಿನ ಯಾವ್ದ ಕೇಳವ್ ಮಾಡಿದಿ
ಹಾ
ಹ ಗ್ಲೈ ಶಿಲಿ ಎಂತ ಹೊ ಅದಾವ ಹಾ ಹ ಚರ ಬುವ ನಮ್ಮೂರ್ ಗಂಡು ಕೇಳುವಂತ ಇದ ಮಾಡಿದಿ ಕೇಳ್ಬಿಟ್ಟು ಈಗ ಅಮಕ್ ನಿಮರ್ಲ್ ಹಾಕಿದಾರ ಅಂತಂದ ನಮ್ಮೂರ್ಲ್ ಅಚ್ಚೇರಿಂದ ಅಕ ಕೂಡ ಬಿಮ್ಮ ಬಿ ಹಾಕ್ತರ ಇಲ್ಲ ಅ ಅದ ಯಾವನ ಮೂವತ್ತು ಕೊಟ್ಟ ಲಾಂಗೆಲ್ಲಾಕ ರಕಡತಣ ನ್ ಹಂಗೇನ್ ಮುಣಗಿಸ ಸೀರಿ ಉುಡಿಿಸತ ಅಂತದಾನ ಹ ಅದೇ ಅಷ್ಟ್ ಬೆಳ್ಳಳ್ಳಿ ಅಂತ ಕಡಿಸತಲ್ಲ ಯಏನಪ್ಪಾ ಎಲ್ಲಿಗೂ ಬರ ಬೆಳ್ಳುಳ್ಳಿ ಜಾಸ್ತಿ ಇಸತ ಶತ್ ಪೈನಾ ಬತ್ತ ಕೂಡ ಅಲ್ಲಿ ಬೆಳ್ಳಿ ದೆಲ್ಲ ಮಳಿಲ್ವಲ್ಲ.
ಮಳ ಜಾಸ್ತಿ ಆರೋ ಸಜಲಿ ಎಲ್ ಅಕಾರ ಎಲ್ಲ ಎಲ್ಲಾ ಏನೇಳು ಗುಸ್ಕತಾವ ಎಲ್ಲ ಗುಮ್ ಕತಾವ.
ತವ ಇವ ನೀರ್
ಹಾ ಅದೇ ಸಜಿ ಈ ವರ್ಷದರು ಸಚಿ ಈಗ ಸಚಿ ಮಳೆ ಗಿಳೆ ಇಡ್ಕತ ಅವ್ ಬೇರವ ಎಲ್ಲ ಒಟ್ಲ ಗೋವಿಂದ.
ಅದ್ನಲ್ಲ ಮಿಸ್ಸಂಗ ಮಾಡ ಹ ರೈಟ್ರು ಸಿಕ್ಕ ಬಿಳ್ ಚೆನ್ನಾಗಿ ಬೆಳದ ಬಿಟ್ರ ಇನ್ ಹ
ದೇ ಸಚೆ ಈ ಸಚೆ ಇನ್ನು ಮಂದಿ ಹೊತ್ತುಳ್ಕಡು ಸಚೆ ಸಚೆ ಈ ವರ್ಷ ಹೇಳು ಸಚೆ ಬೆರಳ ಸಚಿ ಸಚೆ ಪಕ್ಕ ಅಲ್ಲೊಂದು ಇಪ್ಪತ್ತು ಸಾವಿರ ರಪಾಯಿ ಮುಂದ್ ಕೊಟ್ರ ಸಚಿ ಬಿರುಳ್ಳಿ. ನಾವುಗಳ್ ಮುಂದ್ವರ್ಸ ಇಂದ್ ಬಿರುಳ್ಳಿ ಮಾಡ್ತೇವ್ ಬಿಡುಕು ಯಕೇಳು ಆ ತರ ಆಗ್ತರ್ ಏನು ಬ ಬಿರುಳಿ ನಾವು.
ಹ್ಮ್
ಇನ್ನು ನಾವುಗಳು ಉಷ್ಣ ಅಹ್ ಹಿಂತಾವ್ಕ್ ಹೋಗ್ಬೇಕಾಯ್ತು ಯಂಡ ಈಗ ವ್ಯವಸಾಯ ಮಾಡೋ ಜಾಸ್ತಿ ಆಗ್ರರು ಕೂಡಸತಿ ಈಗ ಈ ಹಾ
ಹ್ಮ್ ಎಲ್ಲ ನೀರಾವರೀ ಮಾಡಕ್ ಶುರು ಮಾಡ್ಬಿಟ್ರು.
ಎಲ್ಲ ಸಚಿ ಇವಾಗೆ ಮಾಡಕ್ ಎಲ್ಲಿಂದ ಹೇಳುದು ಅದ ಹಚ್ಚಿದಲ್ಲಿ ಶಿವಪುರ ಇವ ಪುರ ಆ ಕಡೆ ಸೈಡೆ ಎಲ್ಲ ಸಜಿ ಕೆರೆಗೆಲ್ಲ ನೀರ್ನ ಬಿಟ್ರು ಗೊತ್ತಾ.
ಹ್ಮ
ಆಗ ನೋಡಪ್ಪ ವ್ಯವಸಾಯ ಈಗ ಜಾಸ್ತಿ ಆಗದ್ದು.
ಹೊಸಲಿ ನೀರ್ ಖಾಲಿ ಆ ಮೇಲೆ ನಚ್ಗರ ನಿಂತೈತ ಕೊಡ ಅಲ್ಲಿ.
ಟೋಣಗದೆ ಈಗ
ಹಾ
ಪುನ ಬುಟ್ರಾ.
ಇಲ ಹಂಗೇ ಇರೋ ಒಂದೇ ನಿಮಿಷ ಮಾತಾಡ್ಬಡ್ತೀನಿ.
ಯಾಕ
ಕೇಳಿದ. ಸಂಜಯ್
ಫುಲ್ ಈಗ ಅದ ಒಂದು ಕೆರೆ ತುಂಬ ಅವದ್ಲಿ ಎಲ್ಲಗುವೇ. ಹಾ ಕಥ ಬುಡಿಿಯ ಆತ ನ್ನ್ ಮಾಡದು ನಾಳೆ ಬರಲ್ವಾ ನಾಳೆಗ ಪುಲ್ಲಿ ನಾಳೆ ಬರ್ಲ್ವಾ ಅಯ್ಯ ಅವಲ್ ನಮ್ಗಂದ ಕಳಿಸ್ತೀನಿ ಅಂತಂದ್ರ ಯಾವ್ರ ಅವ್ರನ್ನ ಕಳಿಸ್ತೀನಿಂದು ಕೆಲಸರವರು ಬಂದಾರ ಹಾ ಸರಿ ಹಓ ಅಯ್ಯ ಹಾ ಹ ಹ ನೋಡ ಅಪ ಬ ಪಡ ಚಿಂತ ಕ ನಿ ಆಯ್ತು ಬಿಡಿ ಹಂಗಗೆ ಹಂಗಕ ಮಾಡ್ದ ಸರಿ ತಗ ಸರಿ ತ ಕಡೆ ಆಯ್ತು
ಹಾ
ಇದರ ಯಾರ
ಏನೋ ಮನ
ಹ
ಈಗ್ ಬಂದ ಮಗ
ಹ ಹೋ
ನಾಕ ಗಂಟಾ ಮೂರ್ ನಿಮಿಷ ಆಯ್ತು
ಹ್ಮ್ ಹ್ಮ್ ಈಗೆ ನೀೇನ್ ಮತ್ತತ್ ಅವ್ರನ್ನ ಹೆಸಕಟ್ಟಗ ಹೋಗಿಏನು ನಿನ್ ಪ ನೀಗ ನೋಡ್ಸ್ಕಿ ಬದಲ್ಲ
ಹಂಗೆ ಮಾಡ್ತನಿ ಇಲ್ಲ ಬಂದ್ ತಿರ್ಕೊಳ್ಳಿ ನಾ ಹೋಗಳ್ಕ ಹಾಗಾರದ ಹಾಕ್ತೀನಿಂತಿ
ಹ ಹ್ಮ
ಒಂದ ಒಂದ್ ಶ ಸಿಫ್ಟ ತಿರು ಸಾಕು ಒಂದ್ ಸಿಿಪ್ ತಿರ್ಬ ಬಿಟ್ರ ಇನ್ನೊಂದ್ ಶಿಫ್ಟ ಕರೆಟ್ ಹೊಟೈತಿ ಏಳ್ ಗಂಟಗ
ಹಾ
ಯಾರು ಇಪ್ಪತ್ತಗೊಂತ ತಿರ್ಬಿಡ್ ಸಾಕ್ಳ
ಅವರು
ಹ್ಮ್ ನ ತಿಳಿದನಿ ವಡ್ಕಾಗಲ್ಲ ಅಂದ್ರ
ಹಾ
ಮಾಡ್ತನಿ ಐದು ಐದ್ ಐದು ನಲ್ವತ್ ಅಲ್ವಾ ಐದು ನಲ್ವತ್ತಕ್ ಮಾಡ್ತನಿ ನಾನ ಅವಾಗ ತಿಳತನಿ ಅಂದ್ರೆಸ ಹೊರ್ಕ ಹೋಯ್ತಿ
ನೋೋಣ ಸ ಸ ಈಗ ಬಂದು ಸತಿ
ಬಂದ್ರ
ಹ್ಮ್
ತೇಗಲ್ಲ ಕೂಡಂಗ ಒಗಿದ್ ಬಂದ್ರ ಅಲ್ ಯಾಕ
ಅ ಈಗ ತಾನೆ ಸ್ಟಾರ್ಟ ಮಾಡಿದ್ರು ಪೂಡೇ ಇಲ್ಲೇಸ ಈಗ ತಾನೆ ಸಾರ್ಟ್ ಮಾಡಿದ್ರು ಬಿಟ್ಬಿಡ್ತ ನೀ ಅಂತ ಪುಣ ನಾನು ಗೊತ್ತುೋ ಅವರ್ಬಿಡ್ಲಾ ಅಂತ ಅಮ್ಮಂಗರು ಅಂತ
ಎ ಕೆಲ್ಸನ ಕೆಲ್ಸನ ಆ ರಪ್ಪನಗ ಹೂಲಿ ಎಲ್ಲಾರ ಬಂತೀಿ
ನ
ಅದೊಂರ ಚೆಂದ ಅಷ್ಟು ಆಳಿದೆ ಎಂಡ
ದೇ ಈ ಅರಂದರ ಗ ನಾಾವ ಬ ವಾದ ವರ್ಷ ಜುಲೈಲಿ ಮಾಹಸಟ್ಟ ಹಯಿಂದ್ರ ಹಾ ಅದೇ ಅ ಮ ಪು ಸಿ ಕೈನು ಏನ ಇದಾಗಿಿತಲ್ತೆೆ ಹ ವಾದಳ ಸಸಚಿ ಜುಲೈ ಪು ಉರ್ತ ಬರ ಹ ಏ ರೊಟ್ಟೆ ಮಾಲ್ ನಖರಚ ಬುಡಿಯೆ ಕೆ ನಾನ್ ನಾ ಅಂದೇಲ್ ನಿಂಗ ಏಫುಲ್ಟಾ ಎಡಕ್ಕಪ್ಪ ಎಲ್ಲಪ್ಪ ಅಂತ ಅಂದ್ಬಿಟ್ಟು ಕೂಡ ಸಚಿ ಅದು ಅದು ಏ ನಾವ್ಕ ಒಂದಿನ ಕರೆಸಿಲ್ಲ ಸಚಿ ಅದೇ ಅದೇ ಅವಬಟ್ಟ ಪಸ್ತವು ಅ ಆಲಲ ಮುಸ ಎಂದೆ ಕೂಡ
ಹ್ಮ
ನಮ್ಮನ ಊಟ ಕೊಟ್ಬಿಡು ಅಲ್ಲೊಂಚು ಗೇರ್ ತಿರ್ ಹಕೊ ಬಿಡು ಅದೊಂದುಚು ಪೀಸ್ಟ ಇದ ಅಂತ ನೋಡು ಒಂದ್ ಸ್ವಲ್ಪ ಎರ ಒಳಕ ಊಟ ಊಟ ಕೊಟ್ಬಿಡು ಪುಣ ದೊಡಪ ಬ ಬಿಡ್ ಕೊಡು ಬಂಚ ಎರಡುಳಕ ಎಷ್ಟ ಎಷ್ಟ ಕೆಲ್ಸ ಮಾಡ್ಕೊಡ್ತ ಗದಪ್ಪ ಇರ್ಗ
ಅಂದ್ರ ನಾವು ನಾವು ಎಲ್ಲೂ ಅತತವಾಗಿ ನಾವು ಟೈಯಡ್ ನಾವ ಹೊಲದಲ್ಲಿ ಸಯ್
ಹ ಅದ್ದೇ ನೋಡು ಬುದ್ಧಿಗಳು ನೋಡು ಬಡಿಮಕ್ಳದ ಹಂಗೆಲ್ಲ ಹಂಗೆಲ್ಲ ಹಂಗೆಲ್ಲ ಕೂಡ ಸಚಿ ನಮದೇ ಬಿಟ್ಟ ಸಚಿ ನಾವುಗಳು ನಾವವು ಅವ ಸಚಿ ಬಸವಜೇನ್ ಯಾಕ ಒಗಳಿಲ್ಲ ತಡಪ್ಪ ಅ ಪುನ ನಮ್ ಕೆಲಸಗಳು ನಿಂತತವ ನಾವ್ ನಮ ಕೆಲ್ಸ ಮಾಡ್ಕೋಬೇಕು ಇನ್ನೊಬ್ಬ್ರಿಗೆ ಎಳಕ್ ಆಗಲ್ಲ ಒಂದ್ ಸಿಚಿ ಗೇರ್ ತಿರ್ಬೇಕ ನು ಎಲ್ಲಿಗೆ ಹೋಗ ಕಡ ಸಚಿ ನು ಮಿಸ್ ಸಜಿ ನ ಸಚಿ ಪ್ಯಾಟೆಗಹೋಗ್ಬೇಕು ಸಸಚಿ ಅವತಿಂದ ನೀರ್ಹೊಡಡ್ತ ಸಚ ನು ಬಾಳಡು
ನಾನು ಹಂಗಿಯ ಇಲ್ಲಿ ಬಾಬಕ ಯಿಂದಜೀನ ಏನ ಕೆಲ್ಸ ಮಾಡನ
ಗೇರ್ ತಿರ್ ಕೊಡು ಅದು ಬರೀ ಹೆಂಗ ಈಗ್ ಈಗ್ಲೂ ಪುನಃ ನಮ್ಮಮ್ಮಿ ಇವತ್ತು ಹಂಗೆ ಅಂತಿತ್ತು ನೋಡಿ ಇವ್ರು ಹೆಂಗಗೆ ಹೇಳ್ದಾರೋ ಆ ಅಷ್ಟನ ಎಲ್ಲ ಮಾಡಸ್ಕೊಂಡು ಒಂದ್ನ ಇದ್ ಮಾಡಾಕ ಅನ್ಕೊಂಡು ನಮ್ಮಮ್ಮಿ ಈಗ್ಲೂ ಹಂಗೆ ಹಂಗೆ
ಮಾ ಎಲ್ಲಾ ಯಾರ-
ಇವತ್ವಿ ಒಂಚೂರ ಈಗ ಜೀವನ್ ಕಳ್ಕಡು ಒಸ್ವಲ್ಪ ಬೋಸ ಸಿಗಲ್ಲ ಪುಡ ಅವ್ನ ಎಲ್ಲ ತಗೊಂದ್ಕೋಡ್ಬಿಡು ಅನ್ನ ಸ ಸತಚಿ ಅಷ್ಟಾಳ್ ಬಂದರ ಸತಚಿ
ಹ್ಮ್
ಹಂಗ ಪುಡಗ ಈಗ ಪುಡಗ ಈಗ ಏಳಕರ ಮಸ್ಸು ಸಚಿ ಬಾಯಿ ಬಾಯಂಗ ಬಂದ್ರು ಅಂತ ರ ಆನ್ನದು ಹಾ ಯುವ ಯಕರು ಭಯಂಗ ಬಂದ ಅಂತ ನಾವು ನಾವ್ ಹಂಗ ಮಾಡಲತಾನ ಸಚಿ ನೀನು ನೀನು ನಮಂಗ ಸಚಿ ಮಾಡ್ಕೊಡದು
ಹ
ಪುನ ಆಮೇಲೆ ಅಗನ್ ಬಂಟು ಸತಿ ಅಸ್ತಿ ಹಾಕ ಸತಿ ಪುನ ಈಗ ಸತಿ ನಾನು ನಂಬ ಕರ್ಕತಿ ಸಚಿ ಆಗಂಡು ಸಚಿ ಹೋಗಿ ಸಚಿ ಬಿರಿಯಾನಿ ಆಗ ಸಚಿಟ್ಟಿ ಹಸು ಅಟ್ ಅಟ್ ಅಟ್ಗ್ ಅಟ್ಕೊಂಡ್ ಬಂದು ಸಚಿ ಹೊಲ್ಕ ಸಚಿನಿ
ಹ್ಮ್
ಕಡ್ಡಿ ನಸೆ ಕುಯ್ಕು ಸಿ ತುಂಡಗ ತರದ್ ಮಾಡ್ಬಿಟ್ಟು ಕುಸಗ್ ಬಿಡ ಸಚಿ ಕೆಸಕ ಆಮೇಲೆ ಸಚಿಜ ಮ್ದವನಾದರು ಬಂದದಾಗ ಪುನಃ ಅ ನಾನು ಅಲ್ಲಿ ಅಲ್ಲಿ ಹುಯಿತಿಮಿ ಮೇ್ವ್ಕ ಬಿಡು ಇಲ್ಲ ಅಂದ್ರೆ ಒಂದ ಸ್ವಲ್ಪ ಗೇರ್ ತಿರ್ಕಬ ಬಿಡು ಅಂತ ಹಳ್ಡುಸ ಹೆಗಂಡ
ಹ್ಮ್ ಅರ್ಧ ಆ ರೊಟಿ ಒಲ್ ಕೆರ್ಸಿಯ
ಹಾ
ಅರ್ದ ಅವರಟಲ್ ಕೆಲ್ಸ
ಹಂಗ ಅವೆಲ್ಲ ಎಷ್ಟು ನಮಗ್ ಬೇಜಾರ ಐತಿ ಯೋಚಮಡನಿನ್ ಅದ್ನೆಲ್ಲ ಹೇಳ್ತಾರಲ್ಲ ನಾವು ನಾನು ಸತಿ ಈಗ ಈ ಈಗಲ್ಲ ಮಾಡಿ ಗನ ಕಸಲ್ಲ ನಮ್ಮ ಅಟ್ಲು ಸತಿ ನಮ್ಮ ಅಟ್ಲ ಸತಿ ಇದುು ನ ಮಜಂತ ಸ ಮುಂದಗಡೆ ಮ ಮು ಅ ಗುಡಸಕ ಮ ಮುಸ ಜಗ ಪ ಈ ಕರ್ಕಬ ಗುಸ್ಬಡ ಒಂದಿಳಗ ಹೋಗ್ಲಿ ಅಂತ ನಮ್ಮಜ್ಜಿ ಪುಡ ನಮ್ಮಪ್ಪ ಅಮ್ಮ ಅವ್ರು ಬಿಡು ಬ ಬಿಡು ಬೇಡ ಬ ಬಿಡು ಅ ಅವ್ರಯತಾರ ಬಿಡು ಹೋಗ್ಲಿ ಬೇಡ ಅತ್ತ ನಮ್ಮದಕ್ ಬಂದ ಮಾಡಸ್ಕೊಂಬ ಅಂತಿರು ಇವರುಏನ್ ಮಾತ್ರಂಗಿಲ್ಲ ಆಮೇಲೆ ನ ಸಚತಿ ಪುನೀ ಈಗ ಗಂ ಸನ ಎಸ್ಕೊಂಬಿರ ಅಂದ ಸತಿ ಮನ ದಿವಸ್ ಗಾಡಿ ಬಂದ್ ಗಾಡಿ ಓಡಲ್ ಕೂ ಆ ಒಂದ್ಿವಸ ಮುಟ್ಟ ಮುಲ್ಲ ದಾ ಮಂಗನ ಈ ಗಾಡ ಯಾದಕ್ಕೆ ಒ್ರೆ ಏಳ್ ಬರದು ನಮಗೂ
ಅಚ್ಚಿನ್ ಮಾಡ ಬಂದಿರ ಮಾಡಿದದ್ಮೇ ಆ್ತು ಾ
ಹ್ಮ ಅಕಿಯ ಸಚ ಪುನಲ್ಲ ಮಟು ಸಚ ಹ ಈಗ ಅಲ್ಲಿ ಈಗ ಅಲ್ಲಿ ಅ ಕೇಳುವ ಇಲ್ಲ ಇಲ್ಲ ಇಲ್ಲ ಅಂತ ಅನ್ನುವಂತನ್ನೊಂದ್ಸತಿ ಯಾನು ನಿ ಪುಣಿಗ ಅವ್ರಾಗ ಒಂದ್ ಪದಾರ್ಥನ ಕೊಡ್ಬೇಡ ಯಾನೇ ಇಲ್ಲ ಅಂತ ಅನ್ನುಂತ ಹೇಳೋದನ್ನ ಮಲಿ ಪುಣಃ ಪುನಃ ಅಲ್ಲಿೊಂದು ಡೇ ಈಗ ಸಚ ನಾವಂತ ಸಚ ಟಂಚಂಗ ಮಾಡಿದ ಸ ಒಂದ ಒ ತ ಸ ತಕೊಂಡು ಮಾಡಿದ್ದನಿ ಸತಿ ಅ ಈಗ ಪುಣಃ ಪುಣ ಸಜ ಇದು ಅ ನ ಡ್ರ್ ನೋಡಿದೆ ಅಂತ ಹಂಗ ಸಜ ಸಜ ಸಜ ನಾ ಅವ್ರಿಗೆ ಎಲ್ಲಿ ಹೋಗ ಮಾಡನಿ ಕೂಡ ಬತವು ಸೇ ಹಂಗ ಸಚಿ ಇವ್ರ ಬುದ್ಧಿ ಅದಕಾಲ ನ ಅದ್ ಬೇಕಾದ್ರ ನ ಬೇಕಾದ್ರ ನಮ್ ಡ್ರಮ ಹ ಸಣ್ಣ ತಗೋಗಿಬೇಕ್ರ ನಿಮ್ ಡ್ರಮನ ತಕದಿಲ್ಲ ಅಂತಂದ ಸಚಿ
ಮಾಡ್ತೀನಿ ಮಾಡ್ತಂತರ